ಹ್ಮ್ ಹಲೋ. ಹಲೋ ಹಾ.
ಸರ್ದಲ್ಲ.
ಹಾ ಕೇಳಕದ್ದ ಅವ್ ನಾನ ಪ್ರಸಾದ್ ಸಿಂಗ್ ಬಿದ್ದ್ ನೋಡಿದಿಲ್ಲ.
ಎಷ್ಟ
ಅವು ಏಟಂದ್ರೆ ಎಂಟನೂರ ನಲ್ವತ್ ಏಳ್ ಒಂದು.
ಹ ಹ್ಮ್
ಆ ಹಲೋ
ಹಲ್ ನಾನಾ ಹ ಅವ್ನ್ ತನನ. ಬ್ಯಾಂಗ ಹ
ಎಂಟನೂರ ನಲ್ವತ್ಯೋಳೊಂದು ಅರವತ್ ಎಡ್ ಅರ್ವತ್ ಎರ್ಡೆನ ಅರವತ್ಯೊಳೊಂದು. ಹಾ ಈ ನಂಬರ್ದ ಅರವತ್ತೆರ್ಡ್.
ನಮ್ ಅತ್ತೆ ಬಂದೆಲೇವ್ ಅದ್ ಮೂವತ್ತಿದೊರ್ ಅಗರೆ.
ಹ
ಹಾ
ಎಷ್ಟು ಬಂದಾವ
ಹತ್ ಬಂದ ಮರ ಮೂವತ್ ತಸ್ ಸ್ಕ್ ಮಾಡವಿದ್ಲ್ಲ
ಹ್ಮ್
ಅತ್ತ ಟಾಸ್ಕ್ ಬಂದಕ ನೋಡು ನಮ್ ನಮ ತ ಹಣೆ ಬರ
ಏ್ ಅತ್ತ ಅಲ್ಲೇ ಬರ್ತಾವ ಹಂಗಗೆ ಅವು ಕಂಪ್ಲೀಟ್ ಆದಂಗ ಆದಂಗಗೆ ಹೆಚ್ಚಗ್ ಬರ್ತಾವ
ನೀನು ಎಸಿದಪ್ಪಯಲ್ಲ
ನಾನು ಫಸ್ಟ್ಿಗೆ ಒಂದ್ ಎತ್ತು ಒಂದ್ ಮೊದ್ಲೆ ಬಂದ ಒ್ಗಡೆ ಐದು ಬಂದ್ ಐದು ಮುಗಿದಗಡೆ ಹತ್ತು ಬಂದ ಹತ್ತು ಹದ್ಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು
ಹಾ ಹಾ
ಹ ಆದ ಮತ್ತ ಗ್ರೂಪ್ನಾಗ ಆಾಕಿನ ಅದು ಇಗ ಗ್ರೀನ್ ಶರ್ಟ್ ಹೊಡದು ಅದು ನಾಯ ಓಪನ್ ಆಗ್ತಂತ ಹಾಕ ಅವಳೆ ಮೆಸೇಜ್ ಮಾಡಿಾನ ಅದಕ್ಕೆ
ಆ ಬಾಾವ ಅಜ್ಜೆಯ್ತಪಾ
ಹಾ ಅ ಯಾವ ಬರ್ತಾವ ನ ರಸ ್ದ ನ ಅವನ
ಹ್ಮ ಹಾ
ಆ
ಬರ್ಸಾಯ್ತ ಅಂದೆ ನಿಂದ ರೊಕ್ಕ ಅಜ್ಜಿ
ಯ ಬರ್ಸ ಪ್ರಸಾಸಂಗ ಬಿದ್ದ ಒಂದಸ್ತ ನನ್ನ ಕದು ಒಂದು ನೋಡ ಅ ಪ್ರಸಾದ್ ಸಿಂಗ್ ಬಿದ್ದರು ಬಂದ ಅಂದ್ರ
ಹ್ಮ್ ಅವಲ್ಲ
ಹವಾ
ಬರ್ತ ದೋಸ್ತ್ ಅವನ ಬರ್ಲಕ ಮೆಟ್ಟಡಸನ ಕೊಡಸಲ್ಕ
ಹ ಯವನ ಅವ ಬಂದಂದ್ರೆ ಕೊಡತನ ಅಂತವಾಗದನಲ್ಲ ಅದು ಹಲಿ ಅವ ಬಂದನ ಬರ್ಲಿಪ್ಪಾ
ಮನ್ಸಾನ ಗಡಿಗಡೆ ಆಗುದುು
ಹ ಎಂತವ್ರ ಎಂತ ನೀ ಅದಲೆ ಏನಂತಾರ ಆಯ್ತ ಹ ಬನ್ನ ಆ ಮದ್ಬಂದನ ಬರ್ಲ ಒಂದ ನಾಂತೀನಿ ನೀರುನ್ನ ಬರ ಅ ಸತಿ ಇಲ್ಲಾತನೇ ಎಲ್ಲಟ ಆಳ ಮನ್ನಂದು
ಹಾ
ಹ ಮೊದಲ ಆ ಬಂದನ ಬರ್ಲಿ ಅಂದೆ ಅವ ಬಂದ ಅಂದ್ರೆ ಕೆಲ್ಸ ಆಗ್ತ ಇದೊ ನಂಬ ಚಲ ಆಯ್ತ ಅಂದ್ರೆ ನಡ್ದ್ ಮರ್ತದ ಆಗ
ಹಾ ಹ ಭಾರತ ಭರ್ತ ಹೆಂಗ
ನಾಗೆ ಚಲೋ ಅಂತ ಹೇಳ ನಂತ್ದ ನಂಬರ್ ಇಡಂಗಗೆ ಬರಲ್ ಡಯಲ್ ಪ್ಯಾಡ್ ಓಪನ್ ಆಗಲ್ತ ಅವ್ರನು
ಹಾ
ಹ್ಮ್
ಹ ಹ್ಮ ಜಯತ್ಪ್ಪ ಮಾತ ಹ ನಿಜ
ಏ ನಿಮ್ ಯಂಕ್ ಮೊದಲು ಚಂದ ಹೇಳಳೆಲ್ಲ ಲ್ಲ ಕ್ಲಿಯರ್ ಕ್ಲಿಯರ್ ಆ್ನಪ್ಪ ಗೊತ್ತಾಯ್ ಇತವು ಮೂವತ್ ಕಾಲಿಂಗ ಇರ್ವ ಜೀರೋ ಆಗ್ಬಾರ್ದ ಅಂತೇಳಿದ ಅಂದ್ರ ಗೊತ್ತಾಯತ ಅವ್ ನಮ್ಗ ಏನು ಬರೇ ಮಾತಾಡೋ ಮಾತಾಡೋ ಅಂತೇಳ ನಾವ್ ಮಾತಾಡದ್ರೆ ನಮ್ಗ್ ಗೊತ್ತತ ಹೊಡ್ದು
ಸಾಕ ಬರ್ದಿಂದನ
ಹ್ಮ ಮೂರ್ ಸಾವಿರ ಬರ್ದ ಅಂದ ಮತ್ತ ಅಕನೇ
ಹ್ಮ್
ಹ್ಮ ಮೂರ್ ಸಾವಿರ ಅಲ್ಲಿ ಅವ ಓ ಭಾಳನೇ ಆಗ್ಯಲ್ಲಲ್ಲಿ ಹದ್ನೆಂಟು ಬರಿ ಜೀರೋನೇ ಆಗ್ಯವು
ನಾನು ನೂರ ಹದ್ನೃರು ರೂಪಾಯ
ನಿನು ನೂರ ಹದ್ನೈದು ಅಲಿ ಅವು ನಾನ ಬರೇ ಉಳ್ದ ಬಹಳ ಜೀರೋನಾಗೆ ಹದಿನೆಂಟು ಜೀರೋ ಆಗವು ಹನ್ನೆರಡಗ ಒಂದು ಆರು ಏಳು ನೀನ್ ಫಸ್ಟ್ಗ ಹೆಚ್ಚಿನಿ ಅಲ್ಲ ನಿನ್ಗ ಹೆಚ್ಚಿನಿ ಅದ ಎಪ್ಪತ್ತ ಆರು ಬಂದವ
ಹಾ
ಹಾ ಹಿಂದಗಡೆ ಐದೈದ್ ನಿಮಿಷಕ್ಕ ನಾಕ್ ನಾಕ್ ನಿಮಿಷಕ್ಕ ಕಟ್ಟದು ಎರಡ್ನೂರು ಮುನ್ನೂರ ಹದಿನೇಳು ಹಿಂಗ ಒಂದು ಹನ್ನೆರಡು ಸೆಕೆಂಡ್ ಕಂಪ್ಲೀಟ್ ದು ಇದು ಹನ್ನೆರಡು ನಿಮಿಷ ಕಂಪ್ಲೀಟ್ ಆದು
ಅವು ಎಷ್ಟು ಬಂದವ
ಏಳ್ನೂರ ಇಪ್ಪತ್ತರಡು ಏಳ್ನೂರ ಹದ್ನೆಂಟು ಹಿಂಗ ಬಂದವು
ಹಾ
ಹ
ಹ್ಮ್ ಅವ್ ಪ್ರಸ್ತ ಸಂಘದ ಇಪ್ಪತ್ ನಾಕ ಗಂಟೆದಾಗ ಬಂದರಾಯ್ತು ಕೆಲ್ಸ ಅ ಹೆಚ್ಚಿಗೆ ಬಂದ್ ಅಂದ್ರ ಮುಗಿತ್ ನೋಡ ಟೈಮಿಂಗ್ ಬಿದ್ದು ಬಾತ್ ಬಿದ್ದು ಅಂದ್ರ
ಬಾಳ ದಿನ ಬರ್ತವಂದೆ
ಅವ್ ಹೆಂಗಂತ ಯಾವಾಗ ನಂಗಗೆ ಗೊತ್ತಲ್ಲವು ಯಾವಾಗ್ ಬತ ಇಲ್ಲ ಇವ್ರಿಗೆ ಬಿದ್ದಿರ್ತಾವ ಇವ್ರಿಗೆ ಗೊತ್ತಿರ್ತಾವ
ಯಾರಿಗೆ
ಓ ನಿಮ್ಮ್ ಮೇನಕಾ ಗ ಕಾಂಡ್ಯಾಗ ಆ ಕಂಡಾಗ ಹಚ್ಚಿದ್ದೇನೆ ಅವಾಗದ ಓಪನ್ ಆಗಸ ಓ ಓಪನ್ ಮಾಡ ಸಂಬಂಧ ಹ ಅವನೇ ಹೇಳ್ದ ಹಿಂಗಂತ ಆಯ್ತ ಪ್ರೋಸ್ಸ್ ತುಂಬಿದ್ದು ಬರ್ತಾವ ಅಂತೇಳವು ಅವರಿಗೆಗ ಗೊತ್ತ ಬಿಡು
ಹಾ
ಆಯ್ತಲ್ಲ ಲೈನಿಗಿರು ಹೋಗಿ ಊಟ ಮಾಡ್ತನ
ಊಟ ಮಾಡ್ತೆ
ಹ್ಮ ಊಟ ಮಾಡ್ತೀನಿ ಊಟ ತ್ರ ಆಯ್ತಲ್ಲ ಲೈನ್ ಹಗಡ ನೋಡ್ ಹ ಆಯತ ಲೈನ್ಗೆ ಹಾ
ಏ ಇರೇ ಕೊಡಿ ನಮ ಇನ್ನ ಟಾಸ್ಕ್ ಆಗಿಲ್ಲಾರ ಪರ್ಲಾ ಹ್ಮ್
ಏ ಕಟ್ ಮಾಡಲ್ಲ ಅಂದೆ ಕಟ್ ಮಾಡಲ್ಲ
ಹಾ ಇನ್ನು ಉಣ್ಣಿಲ್ಲ ಅನ್ನ ಹಾ ಹ
ಹ್ಮ್ ಆಯಟ ಇಡನ್ನಾ
ಹ್ಮ್ ಹ್ಮ್ ಮಾತಡಲ್ಲಾನ
ಹಲೋ ಹಲೋ ಆ ರೋಕ್ಕ ಕಡಿಮ ಬರಂಗ ಮಾಡ್ತತದ ಮಾತಾಡ್ಕಂತ ಹಲೋ ಹಾ ಎಸ್ಐಗೆ ಹೇಳೋ ನಾ ಹ್ಮ್ ಆಯ್ತ ದಿನ ಹದ್ನೈದಕ ಹಳುರ್ ಬರ್ತ ಹಾ ಜೀರಾಗಿ ಜೀರ ಆ ಜೀರಾಕ್ಂದ್ರೆ ಹದ್ೈದುನೂರ್ ಬರ್ದ ದಿವ್ಸ ಹದ್ಿನನ್ಗ ಹದ್ಿನೈದನೂರ ಮತ್ ಜೀರಾಗಲ್ಲ ಅಷ್ಟ ಹಲೋ ಹಲೋ ಹಳ ಹಲೋ ಹಾ ಅದೇನ ಪಾರ ಮಾತಾಡದು ಕಟ್ಟಾದ ಕೇಳ ಕೊಡಿ ಮಾತವಾರಲ್ಲಾನ
ಹ ಹಕಾಲೆ